ಚೋಳಸಗಲ್ವಾ
ಕೇಳಿಸ್ತಿದೆ ಹೇಳಿ
ಊಟ ಮಾಡ್ದ
ಆಯತು ನಿಮದು
ಹ ಆಯ್ತು ಮೇಡಮ್
ಏನ್ ಊಟ ಸರ್
ಈ ಮಾಾಮೂಲಿ ಅನ್ನ ಸಂಬಾರ ಮುದ್ದೆ ಆಮೇಲೆ ಎಗ್ ಬುರ್ಜಿ
ಹ ಎಗ್ ಬುರ್ಜಿ ಎ ಮರುಸ್ತರ್ನ ರೆ ಸಿಿಪಿ
ಅದನ್ನು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡು
ಹ್ಮ್
ಅದಕ್ಕೆ ಒಂದಷ್ಟು ಮೆಣಸಿನ್ ಪುಡಿ ಹಾಕಿ ಎಣ್ಣೆ ಹಾಕಿ ಬಾಾಣಲಿ ಸಂದ ಇ ಕೆಪ್ಪತ್ ಅದನ್ನ ಉರ್ಕೊಂಡು
ಹ್ಮ್
ಅದು ಈರುಳ್ಳಿ ಎಲ್ಲ ಬೆಂದ ಮೇಲೆ ಮೊಟ್ಟೆ ಹಾಕಿ ಮೊಟ್ಟೆ ಹಕ್ಕಾಕೆ ಮುಂಚೆ ಉಪ್ಪ ಹಾಕಿ ಮೆಣಸು ಪುಡಿ ಹಾಕಿ ಅಕರ ಪುಡಿ ಹಾಕಿಿ ಗರಂ್ ಮಸಾಲಾ ಹಾಕಿ ಇನ್ನಲ್ಲಾ ಹಾಕಿ ಅ್ಮೇಲೆ ಲಾಸ್ಟ ಅಲ್ಲಿ ಫೈನಲ್ಗಿ ಮತ್ತೆ ಹೊರ್ಗದು ಅದ ಚೆಂದಾಗಿ ಕಡಿಮೆ ಊರಿಲ್ಲಿ ಹುರ್ಕೊಳ್ಳೋದು ಒಂದು ಅದ ಬರಂತ
ಹ್ಮ್
ಆಯ್ತು ಯಾಕೆ ನೀವು ಹೊಸ್ತಾಗಿ ಬಡ್ತರಿ ಮಾಡೋದ್ ಬಲ್ ನಿಮ್ಗ
ಇಲ್ಲ ಸರ್ ಗೊತ್ತಿರ್ಲಿಲ್ಲ ಇಲ್ಲ
ಹಾ ಮತ್ತ ಇನ್ನೇನು ಗೊತ್ತು ನಿಮಗೆ
ಈ ತರ ಟೈಪ್ ಮಾಡಿದ ಲಕ್ ನೀವೇ ಮಾಡದೂಸ್ ಮಾಡ
ನಮ್ಮ ಮಿಸ್ಸು ಮಾಡೋದು ಚೆನ್ನಾಗಿರ್ಬಂತೆ ನಮ್ಮ್ ಹುಡುಗರ್ಗ
ಹಾ
ಅದಕ್ಕೆ ನಾವ್ ನಾ ನ ಮಕ್ಳೆಲ್ಲ ನೀವು ಮಾಡಪ್ಪ ಅಂತಾವ
ೇಮಸ್ ನೀ ಅದ್ರೆ ಕಿಚನ್
ಹಾ
ಚ ಡಡಿಪಾರ್ಟ್ಮೆಂಟ್ ಗತಾನಫೇಮಸ್ ಅ
ನೀನು ಮಾಮಪ್ಪಾ ಕಲಿಬೇಕಲ್ಲ ಒಂದಂದಾಗ ಅವ್ರು ಇಲ್ಲದೇ ಇದಾಗ ಮಾಡ್ಬೇಕಲ್ಲ ನಾವ
ಹ್ಮ್ ಹ್ಮ್ ಡಿಸೈಡ್ ಆಗ್ಬಿಟ್ಟಿದ್ದೀರಾ ನಾವ್ ಮಾಡ
ಹಾ
ಹ್ಮ್ ಹ
ಹಾ
ತ್ಯಂತು
ಹೇಳಿ ಊಟ ಮಾಡ್ರೆ ಆ ಮಲಗಿದಾರ ಮಕ್ಳೆಲ್ಲಾ ಚೆನ್ನಾಗಿದಾರ
ಹ ಅ
ಹಾ
ನಿಮ ಮಕ್ಳು ಹೇಗಿದ್ದ
ಹಾ ಚೆನ್ನಂಗಡಪ್ಪಾ ಎಲ್ಲ ಮುಗಿದ್ದಾರೆ ಹ
ಬೇಸಿಗೆರಜ ಎಲ್ಲೂ ಕರ್ಕೊಂಡ್ ಹೋಗ್ಲಿರ್ಬ ಸರ್ ನಿಂಗ್ ಮಕ್ಳನ್ನ
ಎಏಲ್ಲೂ ಕರ್ಕೊಂಡುವನಿಲ್ಲ ನಮ್ಗೆ ಬಿಡುುವ ಸಿಗ್ನಿಲ್ಲ ನಮ್ಗೆ
ಬಿಜನೆಸ್ ಇ ಹ
ಹ ಬಿಸಿನೇ ಅಂದ್ರೆ ಅಂಗಡಿ ತೆಗಿಬೇಕಲ್ಲ ಡೈಲಿ
ಮುಂದೆ ಕರ್ಕೊಂಡ ಹೋಗಿರ್ತನೆ
ಹೋಗ್ಬೇಕಾಗಿತ್ತು ಪಾಪ ಹೋಗಿದ
ಅವ್ರಿಗೂ ಆಸೆ ಇರುತ್ತಲ್ಲ ಅಪ್ಪ ಅಮ್ಮನ ಜೊತೆ ಹೋಗಿ ಮಂದೆ ಮಾಡ್ಕಂಗ ಬರ್ತ
ಹಾಂ
ಹ್ಮ್
ಏನ್ ಮಾಡಕ್ದ ಬಿಡಿ ನಮ್ ತೇಮ ನಮ್ಮ ಏನು ಮಣಕಯ್ತಾ ಇನ
ಮಾಡ್ಕದೇಲೆ ಮ ಬೆಲೆ ಕೊ ಇವಾಗ ಮಾಡ್ದ ಇನ್ನೇನ್ ವಯಸ್ಸಾದ್ಮೇಲ್ ಮಾಡಕಲ್ಲ ಎಲ್ಲ ಇನ್ಸ ಇವಾಗ ಮಾಡಡ್ದು ಎಂಜನ ವಯ್ಸ ಎಂಜನ್ ಮಾಡ್ತೀರಾ
ವಯಸ್ಸ್ಯದನ ಏನ್ ಮಾಡಕಂತು ಮೇಡಮ್ ಅವ್ರೆ
ಯಾವಾಗ ಯಾವ ಮುಂಚೆ ಎತ್ತನೂ ಇರೋದಿಲ್ವೋ
ಹ್ಮ್
ಇವತ್ತಿದ್ದವರು ನಾಣೆ ಇರ ಅನ್ನೋತರ ಯಾವಾಗ ಏನೇನ್ ಮಾಡ್ಬೇಕು ಅವ್ರ ಟೈಮ ಮಾಡ ಆಮೇಲೆ ಜರ್ನಿಲಿ ಯಾಗ್ ಮಾಡ್ಬೇಕಿತ್ತು ಅಂತಂದ ಹ ಸೇರ್ ಮಾಡ್ಕೋಬೇಕರಿ
ನಮ್ಮ್ ಮಾತ್ರಲ್ಲಿ ನಮ ಮಕ್ಳಗೂ ಖುಷಿ ಪಡ್ಸಕ್ ಆಯ್ತಿಲ್ಲ
ಅದೇ ಸರ್ ಇ
ಹ್ಮ
ಹ್ಮ್ ಕಷ್ಟದು ಖುಷ ಇರೋಗ ನೆರವೇರಿಸತಿ
ಹಾ ಈ ಗಿಡ್ ಗಿಡ್ ಮಾಡದ ಹಂಗೆ
ಸ ಕೊಟ್ಟಿದ್ದ
ಗಿಂಗ್ ಮಾಡಟದಗಪ್ಪದು
ಹಲೋ ಹೇಳಿ ಸರ್ ಹೇಳಿ
ಗಿನ್ ಗಿನ್ ಮಾಡದ ಎಮ್ಮ
ಏನ್ಸರ್ ಕೇಳಿಸತಿಲ್ಲ
ಗಿನ್ನುು ಮಂಡದಏನುಂಪೆ
ಹಲೋ
ಅ ಗಿಂಡ ಅಲ್ಲಿ ಗಿಂಡ್ ಮಾಡೋದ್ ಹೇಗಪ್ಪಾ
ನ ಸರ ಅದನ್ನ ಕೊಡ್ತಾರಲ್ಲ ಅವರು
ಹಾ
ಆಗ ನಾವು ಅದನ್ನ ಹಾಲೂನ್ನ ಒಂದು ಬಾಣೆಲೆ ಹಾಕೊಂಡು ಮಿಕ್ಸ್ ಸ್ನವಿ ಹಾರ ಮತ್ತೆ ಅದಕ್ಕ ಸ್ವಲ್ಪ ನೀರ್ ಬಿರೆತೀವಿ
ಹಾ
ಚೆನ್ನಾಗಿ ಕುದಿ ಬರ್ಟ್ಟಿದೆ ಲಲ್ಲಿ ಕೊಟ್ಬಿಟ್ಟು ಕುದಿ ಬಂದಾದ ನಂತರ ಆಹ ಚಿರುರುವಟಿರುವ ಇರುತ್ತಲ್ಲ ಅದನ್ನ ಇನ್ನೊಂದು ಗಾಣೆ ಚೆನ್ನಾಗಿ ತುಪ್ಪ ಹಾಕಿ ಉಡ್ದಿವಿ
ಹ್ಮ್
ಹಾಲು ಕುದಿಬರಬೇಕಾದ್ರೆ ಇದೆಲ್ಲ ಹಾಕಿ ಅದನ್ನ ಖರದಿಸ್ತೀವಿ
ಹ್ಮ್
ಕರಗಷ್ಟ್ಟಾರ ಮೇಲೆ ನಕ್ಸ್ ಅ ರವೆ ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ತೀವಿ
ಹ್ಮ್
ಮತ್ತು ಲಕ್ಕಿ ಇರುತ್ತೆ ಅದನ್ನು ಪುಟ್ಟಿ ಪುಡಿ ಮಾಡಿ ಮನ ಆ ಕಾಯಿ ತುರಿ ಕೊಬ್ಬರಿ ತುರಿ
ಹಾ
ಮತ್ತ ಊರ್ಗಡ್ನೆ ಎಲ್ಲಾನು ಆಟ ಚೂ ಆಫ್ ಮಾಡಿ ಮಿಕ್ಸ್ ಮಾಡಿ ಉಂಡೆ ಕರ್ತೀವಿ ತಳ್ಕೊು
ಹ ಹ್ಮ
ಚೆನ್ನಕ್ಕೆ ತುಂಬಾ ಟೇಸ್ಟ್ ಇರುತ್ತೆ ತುಪ್ಪ ಎಲ್ಲಾ ಹಾಕಿ ಮಾಡ್ದು ಅಕ್ಸರ್ ಯಾಕೆ ಇವಾಗ ನಿನ್ ನೆನ್ಪಾಯ್ತಾ
ಅಾವಾಗ ಗಿನ್ ಮೊಳಗ್ ಬರ್ಲ್ಲಾ ನಮಗೆ ಅದಕ್ಕೆ ನಿಮ್ಮ ಹತ್ರ ಕೋಳಾಮ ಅಂತ
ಗಿಂಡ ಹಲ್ವ ಮಾಡ್ ಕಡಿಸಿರಲ್ಲ ನಂಗೆ
ಆ
ಗಿಂಡ್ಲ್ವಾ ಮಾಡ್ಬಿಡಿ ಅಲ್ವಾ ಅಲ್ವಾ
ಅಲ್ಬ ಹೆಂಗೆ ಮಾಡೋರು ಆ ಗಿಡ್ ಮಾಡಿದ ಬರ ಇನ್ ಅಲ್ ಹೆಂಗ್ ಮಾಡ
ಕ್ಯಯರ್ ಕೊಡ್ತಾರೆ
ಯಾರಮ್ಮ
ಹಸಸ್ ಕ ಹೇಳ ಕೊಡ್ತಾರೆ ಅವ್ರು
ಮಿಸ್ಸ್ ಹೇಳ್ತಾರ ಕಿಕ್ ಮಾಡಾನ ಹೇಳ್ತಾರ ಅಷ್ಟೇನೆ
ಹ್ಮ್ ಪಾಪ ಈಗ ಏನಷ್ಟ್ ಕಂಪ್ಲೇಂಟ್ ಇಳ್ತಿದಲ್ಲ ಅವ್ರ ಮಗೆ
ಅವಗ ನು ಮಾಡ ಬರ್ಲಕನ್ ಅವ್ರಗೆ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
ಅವರು ತಿನ್ನೋದು ಮಲ್ಗೋರು ಇದೆ ಕಥ ಅವರು
ಅದ ತ ಅಪ್ಪಪ್ಪ ಮನೇಲಿ ಏನ್ ಮಾಡಲ್ವಾಗಾದ್ರ ಹ
ಹ್ಮ್ ಮಾಡಡ್ತಾರ
ಮತ್ತೆ ತಿನ್ನೋದು ಮುಳಗದು ಅಂತಿರಲ್ಲ
ಎಲ್ಲ ಕೆಸನ ಪಾಪ ಅವರೇ ಮಾಡಡೆ
ಮತ್ತೆ ಅಷ್ಟು ಕಾಂಕ್ರೀಟ್ ಇರ್ತಿರಲ್ಲ
ಅಯ್ಯೋ
ಹ್ಮ್ ಹೆಂಡ್ತಿನ್ ಎಷ್ಟು ಪ್ರೀತಿ ಮಾಡ್ತೀರಾ ನೀವು.
ಹು ಮತ್ತೆ ಹೆಂಡ್ತಿ ಪ್ರೀತಿ ಮಾಡ್ದೇ ಏನ್ ಬೇರೆಯವ್ರ್ ಮಾಡಕ್ ಆದ್ದ ನಮು.
ಹ್ಮ್
ಹ್ಮ
ಎಷ್ಟು ಇಷ್ಟ ಸರ್ ನಿಮ್ಗೆ ಅವರು ವಾಗಂತ.
ಹಂಗ್ ಹೇಳಕ್ಕಾಗಲ್ಲ ತುಂಬಾನೆ ಇಷ್ಟ ಬಿಡಿ ಮತ್ತೆ ಇನೇನ್ ಸಮಾಚಾರ ಹೇಳಿ.
ಹ್ಮ್ ಹೇಳ್ ಸರ್ ಕೇಳಣ.
ಏನ್ ಹೇಳೋದು ಮೇಡಮ್ ಅವ್ರೆ. ಹ
ನೀವ್ ಹೇಳ್ದೆ ಕೇಳ್ತೀವಿ ಹೇಳಿ
ಹ ಆಡಿ ಯೋಳಕ್ಕ ಆಗಲ್ ಬತಾವ. ಮಕ್ಳಗ ಫೀಸ್ ಕಟ್ಬೇಕು ಅದೇ ಒಂದ್ ಟೆನ್ಷನ್ ಆಗ್ಬುಟ್ಟದೆ ನಮ್ಗೀಗ. ಒಬ್ಬರ್ಗೂ ಅಡ್ಮಿಷನ್ ಮಾಡ್ಸಕ್ ಆಗ್ಲಿಲ್ಲ. ಹ್ಮ್ ಇನ್ನೇನ್ ಮಾಡೋದು ದುಡ್ಗಾತನ ಗೊತ್ತಾಯ್ತಿಲ್ಲ.
ಹಾ
ಎಲ್ಲಿ ಸರ್?
ನ್ಯ ಏ ಈ ಫೋನ್ ಮೇರೆ ಬಿಸಿ ಆಯ್ತ್ ಬತದಲ್ಲ ಅಂದ್ರ.
ಹ್ಮ
ಹಾ
ಹ್ಮ್ಮ
ಕಿಮಿಗೆ ಸುಡ ಮಟ್ಕ ಸುಡ್ತಾರಾನ ಮಟ್ಕ ಬಿಸಿ ಆಯತಾರಪ್ಪ. ಹ ಅತ್ತ
ಎಲ್ಲ ನಿಮ್ಗೆ
ಹಾ ಇನ್ನೇನ್ ಮಾಡಾಕು
ಖುಷಿ ಆಯ್ತು ಬಿಡಿ ನಿಮ್ ಜೊತೆ ಮಾತಾಡಿ.
ಯಾಕೆ?
ನಗುಸ್ತಿರಲ್ಲ ಏನ್ ಕಾಮಿಡಿ ಮಾಡಿ.
ಅದೊಂದೆ ನೋಡಪ್ಪ ನಾವ್ ನೆಟ್ಟಗ್ ಮಾಡ್ರವು. ಹ ಓ ಕಾಲೇಜ್ ಮೆಟ್ಲಿಂದ ಹಿಡ್ದು ಎಲ್ಲಿಂಗೋಟ್ಟ ನಾವು ಹತ್ತನೇ ಕ್ಲಾಸ್
ಏನ ಹೆಸ್ರು ಸರ್ ನಿಮ್ದು?
ನನ್ ಹೆಸರು ರಾಜು ಅಂತ.
ಹೇಳಿ ನಿಮ್ಮ ಡೀಟೇಲ್ಸ್ ಇ
ನಮ್ ಡೀಟೇಲ್ಸನ ಈಗ ಏಳ್ಕ ಸಮಯ ಮೀರೋಯ್ತಾದ. ಇನ್ನೊಂದ ಬಾರಿ ಕಾಲ್ ಮಾಡಿದಾಗ ಹೇಳ್ತೀನಿ ಆಯ್ತಾ
ಹ ಅ
ಹ ಮತ್ತೆ ಏನ್ ಊಟ ಮಾಡವ್ರಿ ಏನ್ ಅಡ್ಗ ಮಾಡವ್ರಿ ಇವತ್ತು
ಅನ್ನ ಸಾಂಬಾರ್ ಮುದ್ದೆ
ಅನ್ನ ಸಾಂಬಾರು ಮುದ್ದೆ ಎಂತ ಸಾಂಬಾರು
ಮಸ್ಸೊಪ್ಪು
ಮಸ್ಸೊಪ್ಪು
ಹ್ಮ್
ಮತ್ತ ಆಮೇಲೆ ಎಲ್ಲ ಕೇಳ್ಬಿಡ್ರಿ ಈಗ ಹೊಟ್ಟ ಹ ಹಂಗಗೆ ಹಿಂಗೆ ಸೈಡ್ ಸ ಏನು ಮಾಡಿಲ್ವಾ
ಇವತ್ತು ಸ್ಸ್ ಮಾಡಕ್ಕಾಗಲಿಲ್ಲ ಯಾಕಂದ್ರೆ ನಮಗೆ ಫ್ರೀ ಇರ್ಲಿಲ್ಲ ಸರ್ ಮಾಡ್ತೀವಿ
ಎಲ್ಲಿ ಹೋಗಿರಿ
ಕೂಲಿಗೆ ಹೋಗ್ತೀವಿ ನಾವು
ಕೂಲಿಗ
ಹ್ಮ್
ಹ್ಮ ಓವೆಡಿಕಪ್ಪಾ
ನನ್ ಹ್ಮ
ಹಾ
ಬಟ್ಟೆಪರ್ಗ ಹೋಗ್ಲೇಬೇಕಲ್ಲ